ಹೇಳು
ಮತ್ತ ಏನ ಬ್ಲಾಕ್.
ಹಾ ಬ್ಲಾಕ್ ಟೀ ಎಲ್ಲ ಚೆನ್ನಾಗಿರುತ್ತೆ ಎಂತ. ಬ್ಲಾಕ್ ಟೀ ಅಲ್ಲ ಸಾರಿ ಬ್ಲಾಕ್ ಕಾಫಿ.
ಹೋಗಿದ್ರ ನೀವು.
ಇಲ್ಲ ಟ್ರೈ ಮಾಡ್ಬೇಕು ಒಂದ್ಸಲ.
ಹ್ಮ್ ಹ್ಮ್ ಬರೀ ಕಾಫಿ ತಿಂಡಿ ಅಷ್ಟೇನಾ.
ಅಡ್ವಾನ್ಸ್ ಪ್ರೊವೈಡ್ ಮಾಡಿದಾರಲ್ಲ.
ಹ್ಮ ಆಕ್ಚುದು ಕ್ಯಾಫೆ ನ ಇದೋ.
ಕೆಫೆನೆ ಕೆಫೆನೆ ಅದು ಹೋಟೆಲ್ ತರಾನು ಮಾಡಿದ್ದಾರೆ ಕೆಫೆ. ಕೆಫೆನು ಮಾಡಿದ್ದಾರೆ ಜ್ಯೂಸ್ ಕೂಲ್ಡ್ರಿಂಕ್ಸ್.
ನಾಕೆಲ್ಲ ಇದ್ಯಾ ಈಗ.
ಹಾ
ಪಿಜಾ ತಿಂಗ ತಿಂಗು ಪಿಜ್ಜಾ ಆತರ ಎಲ್ಲಾ ಇದಯಾ ಅಂತ.
ಹ್ಮ್ ಇದೇ ಅದ್ರ ಅಪೋಸಿಟ್ ಓಪನ್ ಆಗಿದೆಯಲ್ಲಾ ಚಿಕನ್ ಮಟನ್. ಅಲ್ಲೂ ತುಂಬಾ ಚೆನ್ನಾಗಿ ಫುಡ್ ಸಿಗುತ್ತಂತೆ. ಒಂದ್ಸಲ್ಲ ಹೋಗಿ ನೋಡ್ಬೇಕು.
ಹ್ಮ್ ಹ್ಮ್ ಹೋಗಿ ಟ್ರೈ ಮಾಡಿದ ನೀವು ನಿಮ್ ಫ್ರೆಂಡ್ಸ್ ಎಲ್ಲಾ
ಹಾ ಟ್ರೈ ಮಾಡ್ತೀವಿ ನನ್ ಫ್ರೆಂಡ್ ಬರ್ಬೇಕಲ್ಲ ಅಲ್ಲಿಂದ ಅವಳು ಕೆಲ್ಸಾನೇ ಬಿಟ್ಟ ಬರಲ್ಲ ಅಂತಸಲ್ಲ ಇನ್ನೇನ್ ಟ್ರೈ ಮಾಡೋದು
ಹ್ಮ್ ಹ್ಮ್ ಹ್ಮ
ಇನ್ನೊಬ್ಳಂತೂ ಬರದೇ ಇಲ್ಲ ಮದ್ವೆ ಆಗಿದೆ ಇನ್ನ ನಮಗಂತೂ ಆಫೀಸು ಆ ಆಫೀಸಲ್ಲಂತೂ ಯಾವಾಗ್ ತಲೆನಾವು
ಹ್ಮ್ ಹ್ಮ್ ಏನಮ್ಮಳ ಆಲ ಆಫೀಸ್ ಅಂದ್ರೆ ತಲೆನವು ಕೆಲ್ಸನ
ಕಾಮಿಡಿಯ ಆಗ ಇರುತ್ತೆ
ಪೀಸ್ಫುಲ್ ಆಕ್ಚುಲಿ ನಿಮ ನಿಮ್ ಫ್ರೆಂಡ್ ಬ್ರದರ್ ಏನೋ ಆಯ್ತು
ಬತಾರು
ನಿಮ್ ಫ್ರೆಂಡ್ ಬ್ರದರ್ಗೆ
ಹಾ ಆಕ್ಸಿಡೆಂಟ್ ಡೆತ್ ಆದ
ನ ಕ ಏನಯತ
ಅವನು ನೈಟ್ ಡ್ರಿಂಕ್ಸ್ ಮಾಡ್ಕೊಂಡ್ ಗಾಡಿ ಓಡಸ್ತಿದ್ದಂತೆ
ಹಾ
ಅದು ಡ್ರಿಂಕ್ಸ್ ಮಾಡ್ಕೊಂಡ್ ಅಡಿ ಡಸ್ಬೇಕಾದ್ರೆ ಒಂದು ಗಾಡಿಗೆ ಬ್ಯಾಕ್ ಸೈಡ್ ಹೊಡ್ದು ೇಟ್ಾಗಿ ಅನ್ನೇ ಡೆತ್ ಆಗಿದ್ದಾನೆ ಡೆತ್ ಆಗಿಲ್ಲ ಹಾಸ್ಪಿಟಲ್ ನಲ್ಲಿ ಡೆ ಹಾಗ
ಆಕ್ಚುಲಿ ಇವ್ನೇ ಹೋಗಿ ಗೊತ್ತಿರದ
ಹಾ ಇವನೇನೆ
ಎಲ್ಲಿ
ಎಲ್ಲಿ ಯಾವದೋ ರೂಟ್ ಮೈನ್ ರೋಡ್ ಅಂತ ಬರ್ಬೇಕಾದ್ರೆ
ಹಾ ಹಾ
ಹ್ಮ್ ಫೈನಲ್ ಕಾಲ್ಡಿಗೆನ ಎಟ್ ಬಿದ್ದು ಹ ಏನ ಹೇಳು ಅ ಏಟ್ ಬಿ ಹಾ ಏನ್ ಹೇಳು
ಅದೇ ನಿಮ್ಮ ಫ್ರೆಂಡ್ ದೊಡ್ಡಪ್ಪ ಚಿಕ್ಕಪ್ಪನ ಮಗನ ಅಂತ
ಹಾ ಚಿಕ್ಕಮ್ಮಣ್ಣ ಮಗ
ಹ್ಮ್ ಹ್ಮ್
ಹ್ಮ್ ಆಪ್ರೇಷನ್ ಆದಾಗ ಎಲ್ಲ ಬದುಕಿದಂತೆ ಆಮೇಲೆ ಅದು ಆಪರೇಷನ್ ಪೇನ್ ತಡಿಯಕ ಡೆತ್ ಆಗಿರ್ತದು
ಏನ್ ಆಪ್ರಷನ್
ಅದೇನೋ ಕರಳಿಂದ ಆಪರೇಷನ್ ಮಾಡಿದರಂತೆ ಸೊ ನಂಗೂ ಪಮಿಷನ್ ಗೊತ್ತಿಲ್ಲ ಕರೆಕ್ಟ್ ಆಗಿ
ಹ್ಮ್ ಹ್ಮ್ ಅಷ್ಟೊಂದು ಜ್ವರ ನ ಮೋಸ್ಟ್ಲಿ ಜಾಸ್ತಿ ಜ್ವರ ಬಿದ್ದಿದ್ದ ಅನ್ಸುತ್ತೆ
ಹ್ಮ್ ಒಂದ ಫ್ರೆಂಡ್ ಬದುಕಿದ್ದಾನೆ ಇವ್ನ ಒಬ್ಬನೇ ಡೆತ್ ಆಗಿರೋದು ಇವಾಗ
ಹಓ ಗಾಡಿ ಹೊಓಡಸ್ತಿದೀವ ನ ಅವರು ಇವ್ರ ತಮ್ಮನ ಗಾಡಿ ಓಡ್ಸ್ತಿದ್ರ ಗಾಡಿ ಡುಸತಿತ್ತು ಗಾಡಿ ಹೊಳ್ಸಿದನ್ ಬತ್ತಾರ ಹಿಂದೆಡೆ ಕೂತಿದನ್ ಇದಾರ
ಹಿಂದೆಗಡೆ ಕೂತರಾನೆ ಸತ್ಯಗಿರದಿ ಹಟ
ಓ ಮೋಸ್ಟ್ಲಿ ಅವನು ಗುದ್ದಡ ಆರ
ಹ್ಮ್ ಇರ್ಬೇಕು ಅನ್ಸುತ್ತೆ ನೋಡಿಲ್ಲ ಯಾರಿ ಜೊತೆ ಕರ್ವಿ ಈ ತರ ಏನಗರುತ್ತೆ ಅಂತಾನೇ ಗೊತ್ತಿಲ್ಲ ನಗೆ ಹ ಆದ್ದೇನೆ ನೀ ತುಂಬಾ ಡಿಪ್ರೆಷನ್ ಚೆನ್ನ ನಾವು ಎಲ್ಲಾ ಮೈಂಡ್ ನ ಫ್ರೆಶ್ ಮಾಡಕ್ ನೋಡ್ತ ತಂದೀರಿ ಅಲ್ಲು ಡಿಪ್ರೆಷನ್ ಇಂದ ಆಚೆೆಗೆ ಬಂದಿದ್ದಾಳೆ ಸ್ವಲ್ಪ
ಏನೇ ಆದ್ ಏನ ಮಾಡಕಲ್ಲ ಅವ್ರಿಗಂತೂ ಒಂದ್ರಂದ ಒಂದರಿಂದ ಒಂದರಿಂದ ಒಂದ ಆಯ್ತಾನೇ ಆಬೇಕು
ಹಾ ಅವ್ರ ಮನೆಯವರಿಗೆ
ಹ್ಮ್ ಹ್ಮ್
ಹಾ ಏನು ಗೊತ್ತಿಲ್ಲ ಅವಳ ಕಾಲೇಜ್ ಲೈಫ್ಲ್ಲೇ ಚೆನ್ನಾಗಿದ್ಲು
ಹ್ಮ್
ಕಾಲೇಜ ಅಲ್ಲಿ ಬರ್ತಿದ್ದು ಎಂಜಾಯ್ ಮಾಡ್ತಿದ್ದು ಹಾ ಹೌದು ಹಂಗೇನೆ ಏನ್ ಮಾಡಕ್ಕಾಗುತ್ತೆ ಆಕ್ಚು ಕಾಲೇಜ್ ಲೈಫ್ ಚೆನ್ನಾಗಿತ್ತು ನಮ್ಗೆ ದೆಲ್ಲ ಅವಳೆಲ್ಲ ಡೈಲಿ ಬರ್ತಾ ಇದ್ದಿದ್ದು ಜೊತೇಲಿ ಹೋಗ್ತಾ ಇದ್ದಿದ್ದು ಡೈಲಿ ಚಾಟ್ಸ್ ನ ತಿನ್ಕೊಂಡ್ ಹೋಗ್ತಾ ಇದ್ದಿದ್ದು
ಅಯ್ ಒಂಥರ ಆಯ್ತು ಒಳ್ಳೆ ಎಂಜಾಯ್ ಮಾಡ ಒಳ್ಳೆ ಎಂಜಾಯ್ ಮಾಡ್ತಿದ್ರಿ ಅಲ್ವಾ ನೀವ್ ಯಾವ
ಹ್ಮ್ ನಮ್ ಗ್ರೂಪ ಅಲ್ಲಿ ಯಾವಾಗ್ಲೂ ಎಂಜಾಯ್ಮೆಂಟ್
ಹ್ಮ ಹೋಗಿವ್ರಿ ಈಚಡೆ ಹೋಗವ್ರಿ ಯಾರೇ ಕ್ಲಾಸ್ ಇದ್ರ ಬ ಆದ್ರೆ ಮಾತ್ರ ಅಟೆಂಡ್ ಮಾಡ್ತಿದ್ರಿ ಬೇಡದ ಹೋಗಿದ್ರೆ ಸುಮನೆ ಅಲ್ಲಿ ಹೋಗ್ತಾ ಇದೆ
ಹ್ಮ್ ಚೆನ್ನಾಗಿತ್ತು ನಮ್ದು
ಆಲ್ಮೋಸ್ಟ್ ಒಬ್ರು ಅಟೆಂಡ್ ಮಾಡಿಲ್ಲ ಅಂದ್ರೆ ಎಲ್ಲರೂ ಅಟೆಂಡೇ ಮಾಡ್ತಿದ್ದಿಲ್ಲಾ
ಹಾ ಹಂಗೇನೆ ನಮ್ಮ್ ಫ್ರೆಂಡ್ಶಿಪ್
ಅದೆಲ್ಲ ನೀವು ಮತ್ತೆ ಇನ್ನೊಬ್ಬರು ಮಾತ್ರ ಹಾ
ಹ್ಮ್
ನಮ್ ಗ್ರೂಪ್ಡಿ ಬೆಂಕಿ ಗ್ರೂಪ್ ಅ ಎಲ್ಲ ಒ ಅಂತ ಹೋಗಯ್ಬಿಟ್ಟಾರ
ಹ್ಮ್
ಯಾರು
ಹ್ಮ್ ಯಾರು ಇವಾಗ ಕಾಂಟಾಕ್ಟ್ ಅಲ್ಲಿ ಇಲ್ವಾ
ಹಂಟ ಆತ ಅಲ್ಲ ಎಲ್ಲ ಇದ್ದಾರೆ ಬಟ್ ನಾನುಷನಲ್ಲ ಒಬ್ಬ್ರೇ ಅದು
ಯಾರು
ನಮ್ಮ ಬಸ್ ಬಾಯಸೊಬ್ರಿ ನೀವೇ ಫೋನ್ ಮಾಡಿದೀರ ಅಂತಲ್ಲ ಡೈಲಿ
ಯಾರ ಪ್ರಚುನಾ
ಹಾ
ಹ್ಮ್ ಟೂ ಡೇಸ್ ಮಾಡಿದ್ದೆ ಅಷ್ಟೆ
ಅದೇ ಅವಾಗ ಆಕ್ಚಲಿ ನಿನ್ನೆನ ಮುನ್ನೆನ ಮಾಡಿದ್ದವನ ಆಕ್ಚುಲಿ ಅವಾಗ ಹೇಳೇತಿದ್ದ ಈಶು ಆಫೀಸ್ ಬಿಟ್ಟಾಗ ಫೋನ್ ಮಾಡ್ತರ್ತಾಳೆ ಚೆನ್ನಾಗಿರತ ಒಂತರ ಅವಳ ಮಾತಾಡ್ಕೊಂಡು ಹಯ್ತಾ ಇರ್ತಾಳ ಮನೆಗೆ ನಾನು ಮಾತಾತಾ ಇರ್ತೀನಿ ಒಂತರ ಚೆನ್ನಾಗಿರುತ್ತೆ ಫೋನ್ ಮಾಡ್ದಾಗ ಒಂತರ ಅಂತ ಅಂತಿಲ್ಲ
ಹ್ಮ್ ನಂಗಂಗೂ ಬೇಜಾರ ಆಯ್ತಾರ ಒಬ್ಬಳ ನೆಡ್ಕೊ ಬರಕ್ಕೆೆ ಆ ಟೈಮನ್ ಮಾಡಿದ್ದೆ ಅನ್ಸೆ
ಹ್ಮ
ಹ್ಮ್ ಎಲ್ಲ ಒಂದ್ ಟೂ ಡೇಸ್ ಮಾಡಿದ್ದೆ ಅಷ್ಟೆ
ಅವಳಿ ಅವ್ನು ಹೇಳ್ತಿದ್ದು ಅ ಹೇಳ್ತಿದ್ದ ಆಕ್ಚುಲಿ ಐಜಿ ಫೋನ್ ಮಾಡೋಾಗ ಏನೇನ್ ಏನೇನ ವಿಷಯ ಗೊತ್ತಾಯ್ತಾ ಇರ್ತವೆ ಅಂತ.
ಹ್ಮ್ ನಂಗಗೆ ಇನ್ಫಾರ್ಮೇಶನ್ ಬಂದಿರುತ್ತೆ ಹ್ಮ್ ಅವಾಗಾ ಹೇಳ್ತೀನ ಅವನಿಗೆ
ಅಂದ್ರೆ ವರ್ಷಾಗ ಏನನರು ಹೇಳ್ತಾ ಇರ್ತಾರೆ ಅಂತ ಹೇಳ್ತಿದ್ದು
ಹ್ಮ್ ನಮ್ಮ್ ಆಫೀಸಲ್ಲಿ ಆಗೋದು ಕಾಮಿಡಿ
ಹ್ಮ್ ನಿಮ್ಮ್ ಆಫೀಸ್ ಅಲ್ಲಿ ಕಾಮಿಡಿ ಬೇರೆ ಆಗುತ್ತಾ
ಹ್ಮ್ ಚೆನ್ನಾಗಿದೆ ನಾವು ಅಲ್ಲಿ ಎನ್ವಿರಾನ್ಮೆಂಟ್ ಸರಿ ಆಗ್ಬೇಕ ನಾವ್ ಅಡ್ಜಸ್ಟ್ ಆಗ್ಬೇಕು.
ಸ್ವಲ್ಪ ಸ್ವಲ್ಪ ತಿಂಗ್ಳ ಆಮೇಲೆ ಆಮೇಲೆ ಹಂಗೆ ಅಡ್ಜಸ್ಟ್ ಆಗಿ ನೀವು ಒಂದ ಸ್ವಲ್ಪ ಆ. ಆ ಕೆಲ್ಸದಿಂದ ಒಂದ್ ಸ್ವಲ್ಪ ಪ್ರಮೋಷನ್ ತೊಂಡ್ರೆ ಕೆಲ್ಸ ಈಸಿ ಆಗುತ್ತಲ್ವಾ ಆ ಕೆಲ್ಸಕ್ಕಿಂತ ಸ್ವಲ್ಪ ಪ್ರಮೋಷನ್ ತಗಬಿಡ್ಬೇಕು ಅವವಾಗ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗ ಹೋಗ್ತರ ಆಮ ಆೇಲೆ ನೀವೇ ಬಿಡ್ತೀನಿಂದ್ರೆ ಅವ್ರೇ ಬಿಡಲ್ ಬಿಡಕ್ ಬಿ ಬಿಡಲ್ಲ ಆಫೀಸ್ ಕಜ್ಜಸ್ ಆಗ್ಬಿಟ್ರೆ.
ಅದು ನಿಜಾನೇ ನಮಗೆ ಸ್ವಲ್ಪ ಸ್ವಲ್ಪ ಕಷ್ಟ ಅನಿಸ್ತಿದೆ
ಏನ್ ಮಾಡಕಲ್ಲ ಎಲ್ಲ ಸ್ವಲ್ಪ ದಿನ ಕಷ್ಟನೇ ಆಮೇಲೆ ಚೆನ್ನಾಗಿರುತ್ತೆ
ಹ್ಮ್ ಡೈಲಿ ಎದ್ದಳದು ನಾನ್ ರೆಡಿ ಆಗಿ ತಿಂಡಿ ತಿಂದು ಹೋಗ ಅಷ್ಟಲ್ಲ ನನಗೆ ಸಾಕಾಗಿರುತ್ತೆ ಅದ್ರಲ್ಲಂತು ಬಿಸ್ಲು ಕಣ್ಣಿಗೆ ಹೊಡಿಯುತ್ತೆ ಸಂಜೆ ಹೊತ್ತು ಬರ್ಬೇಕಾದ್ರೂ ಬಿಸ ಮಕ್ಕೆ ಹೊಡ ತ ಇರುತ್ತೆ ಸೀರಿಯಸ್ಲಿ ಆಗಲ್ಲ ನೆಡ್ಕೊ್ಂಬರಕ ಹಾ ನ ಫ್ರೆಂಡ್ ಅವ ಮಾಮ್ಮ ನಾ ಣ್ಣನ್ನ ತರ್ಸ್ಕೊತ ಇತವಿ ನಡಕ್ಾಗಲೆ
ಹ್ಮ್ ಹ್ಮ್
ಇನ್ನ ಏನ್ ಮಾಡಕ್ಕಾಗುತ್ತೆ
ಏ ಆಕ್ಚುಲಿ ಅವ್ರು ಅವ್ರ ಮನೆಗಳಟ ಅಷ್ಟೇನೆ ಆಮೇಲೆ ಮುಂದಕ್ ನೀವು ಮತ್ತೆ ನಡಲೇಬೇಕು
ಇಲ್ಲ ಬಿಡ್ತಾಳೆ ಮನವರ್ಗೂ
ಇಂಗಾರಓಕೆ
ಅವ್ರ ಮಾಮ್ರ ಪುಟ್ಟ ಯ್ತಾರ ಮನ್ ಯಾರ್ಗು ಹ್ಮ್ ಅರನ್್ಯನ ಬಿಡೋರು ಈಗ ಅಣ್ಣ ಮಾತಾಡ್ತಲ್ಲ ನೆಂಡ್ ಜೊತೆ ಗೊತ್ತಿಲ್ಲ ಅವ್ರ ಅವರ್ದ ಏನೋ ಇರುತ್ತೆ ಪರ್ಸ್ನಲ್ಲ
ಹ್ಮ್ ಹ್ಮ್್ಮ್
ನಾವೇನ ಕೇಳಲಿಲ್ಲ ಮಾತಾಡಲ್ಲ ಅಂತೆ ಅೆ ಅವ್ರ ಮಾಮನ ಡೈರಿ ಡ್ರಾಪ್ ಮಾಡಿತಾರೆ ನಮಗು ಚೆನ್ನಾಗಿರುತ್ತೆ ಹಾ ಬರ್ತಿದ್ದಾರೆ ಇನ್ನ ಸ್ಯಾಟರ್ಡೆ ಸಂಡೇ ಹಾಲಿಡೇ ಬೇಕಂತೆ
ಹ್ಮ್
ಆೌತ್ ರಜೆ ಆಗ್ತಾರಂತೆ ಇನ್ಫಾರ್ಮ್ ಮಾಡಿದಾಳೆ ಸರ್ಗೆ
ಹ್ಮ್
ಹ್ಮ ಅವ್ ರಜಾ ಕೊಡ್ಬೇಕಲ್ಲ
ಹ್ಮ್ ಹ್ಮ್ ಹ್ಮ್್ ಆಕ್ಚುಲಿ ಇವತ್ತು ನಿಮಗ್ಗೆ ರಜ ಇತ್ತಾ ಇಲ್ಲ ನೀವೇ ಹಾಕೊಂಡಿದೀರಿ
ನಾವೇ ರಜಾ ಆಕೊಂಡರುದು
ಹ್ಮ್ ಹ್ಮ್.
ಏನು ವೀಕ್ ಆಫ್ ಇರಲ್ಲ ಒನ್ ವೀಕಲ್ಲಿ. ಸಂಡೆನ್ ಆಫೀಸ್ ಇರುತ್ತೆ ಸೊ ಹಾಗಾಗಿ ನಾವೇನೆ ಒಂದ್ ತೊಗೊಂಡ ಬಿಟ್ಟಿದ್ದೀವಿ.
ಹ್ಮ್ ಹ್ಮ್.
ಯಾರಿಗ್ ಬೇಕು? ಇರ್ಲಿ ಒಂದ್ ವೀಕ್ ಆಫ ಚೆನ್ನಾಗಿರುತ್ತೆ ಅಂತ ಸೊ ನಾವೇ ತೊಕ್ಕೊಂಡಿನಿ. ನೋಡ್ಬೇಕು ಏನೇನಾಗುತ್ತೆ ಫೋನ್ ಮಾಡಿಲ್ಲ ಸರ್ರು. ಸರ್ರ್ ಏನಾರ ಕಾಲ್ ಮಾಡಿದ್ರೆ ಸರ್ ಅದೇ ಲೀವ್ ಅಲ್ಲಿದ್ದೀನಿ ಅಂತ ಹೇಳ್ಬೇಕು. ಓಕೆ ಕಳೀಗ್ ಕಾಲ್ ಮಾಡ್ತೀನಿ ಟೂ ಮಿನಿಟ್ಸ್ ಬ್ಯಾಕ್.
ಹಾ ಸರಿ ಸರಿ.